ಹಲೋ ಕೇಳಿಸ್ತಾ ಇದ್ಯಾ.
ಹಾ ಕೇಳಿಸ್ತಿದೆ.
ಏನ್ ಮಾಡ್ತಾ್ದೀರಾ.
ನಾ ಸುಮ್ನೆ ಸೀರೀಸ್ ನೋಡ್ತಿದ್ದೆ ಫೋನಲ್ಲಿ.
ಹೌದಾ ಊಟ ತಿಂಡಿ.
ಊಟ ಆಯ್ತು ಸ್ನ್ಯಾಕ್ಸ್ ತಿಂದೆ
ಏನ್ ಹ. ಕುಡ್ದೆ ನೀವ್ ಏನ್ ತಿಂದ್ರಿ ಸ್ನಾಯಕ್ಸ್.
ಸ್ನ್ಯಾಕ್ಸ್ ಐಸ್ ಕ್ರೀಮ್ ಮತ್ತೆ ಚಿಪ್ಸ್ ಕೊಟ್ಟಿದ್ರು.
ಹೌದಾ.
ಹ್ಮ್.
ಊಟಾ ಏನ್ ತನ್್ರಿ.
ಊಟಾ ಅನ್ನ ಸಾರು ಅಪ್ಪಳ.
ಹ್ಮ್ ಹಪ್ಪಳ ತಿಂತೀರಾ ನೀವು.
ಹ್ಮ ತಿನ್ಿ ತಿೀನ್ಿ ಚೆನ್ನಾಗಿರುತ್ತೆ ತುಂಬಾ. ಕರುಮ ಕಮ ಬಂತ ಹ್ಮ್.
ಅಡಿಗೆ ಏನೇನ್ ಬರುತ್ತೆ.
ಅಡಿಗೆ ಬರುತ್ತೆ ಅಂತ ಇಲ್ಲ ಆದ್ರೆ ಯೂಟ್ಯೂಬ್ ನೋಡಿ.
ಹ್ಮ. ಮಾಡ್ತೀರಾ ಏನ್ ಸ್ಪೆಷಲ್ ಮಾಡ್ತೀರಾ. ಜಾಗಿ.
ಏನು.
ಸ್ಪೆಷಲ್ ಆಗಿ ಏನ್ ಚೆನ್ನಾಗಿ್ ಮಾಡ್ತೀರಾ ಅಡುಗೆ.
ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ. ಚಿಕನ್ ಫ್ರೈ.
ಸೋಯ ಮ್ಯಾಗಿ ಬರುತ್ತೆ.
ಸೋಯ ಮ್ಯಾಗಿನಾ ಅದು ಹೇಗೆ ಮಾಡೋದು.
ಅದು ಆಕ್ಟ್ನಲ್ಲಿ ಸೀಕ್ರೆಟ್ ರೆಸಿಪಿ ಅದು ನಿಮಗೆ ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ಹ್ಮ್ ಆದ್ರೂ ಹೇಳಿ. ಿ ಅಂದ್ರೆ ಮ್ಯಾಗಿ ತರಾನೇ ಮಾಡೋದು ಅಹ ವೈಟ್ ಸಾಸ್ ಬರುತ್ತೆ. ಅದ ಹಾಕಿದ್ರೆ ಅದು ಬ್ಲಾಕ್ ಆಗ ಕನ್ವರ್ಟ್ ಆಗುತ್ತೆ ಮ್ಯಾಗಿಗೆ.
ವೈಟ್ ಸಾಸ್ ಬ್ಲಾಕ್ ಆಗಿ ಕನ್ವರ್ಟ್ ಆಗುತ್ತಾ.
ಹೌದು ಕುಕ್ ಮಾಡಿದ್ರೆ ಹೆಂಗಾಗುತ್ತೆ.
ಹ್ಮ್.
ಹ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಕೊಂಡ್ ಹಾಕ್ಬೇಕು ಆಮೇಲ್ ಚೆನ್ನಾಗಿರಲ್ಲ
ಓಕೆ ನೀವು ಮಾಡಿದಿರಾ
ಇಲ್ಲ ನಮ್ಗೆನೆಮ್ಮ ಅಕ್ಕ ಒಬ್ಬರು ಮಾಡ್ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು
ಹ್ಮ್
ಇಷ್ಟಪಟ್ಟು ತಿಂದೆ ನಾನು ಅದಕ್ ನೀವು. ಸ್ಪೆಷಲ್ ವೆರೈಟಿ ಕಸ್ಟಮೈಸ್ ಮಾಡ್ಕೊಬಹುದು ಎಗ್ ಹಾಕಬಹುದು.
ಹಾ.
ಚೆನ್ನಾಗಿರುತ್ತೆ.
ಹ್ಮ್ ಹ್ಮ್ ಸರಿ ನೀವು ಬೇರೆ ಏನೇನ್ ಅಡಿಗೆ ಮಾಡ್ತೀರಾ.
ನಾ ಎಲ್ಲಾ ಮಾಡ್ತೀನಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು. ಎ್ಣ ಕಾಯಿ ರೊಟ್ಟಿ. ಚಿಕನ್ ಬಿರಿಯಾನಿ ಫಸ್ಟ್ ಗ್ಯಾಸ್ ಅಂಸಿ ಪಾತ್ರೆ ಇಟ್ಟು ಎಣ್ಣೆಗೆ ಪಲಾವ್ ಸಾಮಾನ್ ಎಲ್ಲಾ ಅವ. ಂದೆ ಹಾಕೋಬೇಕು ಏಲಕ್ಕಿ ಕಲ್ಲುವ ಸ ಇದು ಕಲ್ಲ. ಎಲ್ಲಾ ಚಕ್ಕೆ ಪಲಾವ್ ಎಲ್ಲ ಎಲ್ಲಾ ಹಾಕೊಂಡು ಹುರ್ಕೊಂಡು ತುಪ್ಪ ಬೇಕಾರ ಹಾಕೊಬಹುದು.
ಹ್ಮ್
ಹ ಅದೆಲ್ಲಾ ಹಾಕ್ಕೊಂಡು ಚೆನ್ನಾಗಿ ಬಾಿಸ್ಕೊಂಡು ಈರುಳ್ಳಿ ಹಾಕೋಬೇಕು ಈರುಳ್ಳಿ ಬೆ ಚೆನ್ನಾಗ್ ಬ್ರೌನ್ ಆದ್ಮೇಲೆ ಟೊಮೆಟೊ ಹಾಕೋಬೇಕು ಮತ್ತೆ ರುಚಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಅದ್ ನೀರು ಬಿಡೋವರ್ಗೂ ಬೇಯಿಸಕೋಬೇಕು ಆಮೇಲೆ ರುಬ್ ಬಿ ಮಾಡ್ಕೊಳ್ಳೋದಾದ್ರೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕುದಿನ ಕೊತ್ತಂಬರಿ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಇದ್ರೆ ಹಾಕೋಬೇಕು ಎಲ್ಲಾ ರುಬ್ಬಿಟ್ಟು ಅದು ಹಾಕೊಂಡು ಚೆನ್ನಾಗ್ ನೀರ್ ಬಿಡೋವರೆಗು ಫ್ರೈ ಮಾಡ್ಕೊಂಡು ಅದಕ್ಕೆ ಚಿಕನ್ ಹಾಕೋಬೇಕು ಚೆನ್ನಾಗ್ ಬೇಯಿಸಿ ಅದಕ್ಕೆ ಕಸೂರಿ ಮೇತಿ ಸ್ವಲ್ಪ ಮೊಸರು ಎಲ್ಲ ಹಾಕಿ ಚೆನ್ನಾಗಿ್ ಬಬೇಕು ಬೇಕು
ಮುಂಚೆಾನನೆ ಚಿಕನ್ ಊರಿಡಲ್ವಾ ನೀವು
ಹಂಗು ಮಾಡ್ತಾರೆ ಅದು ಧಮ್ ಬಿರಿಯಾನಿ ಹಿಂಗೂ ಮಾಡ್ಬೋದು ನಾ ಹಿಂಗ ಮಾಡ್ತೀನಿ ಫಸ್ಟು ಅರ್ಧನ್ ಮರ್ದ ಚಿಕನ್ ಹಂಗಗೆ ಬೇಯಿಸಕೊತೀನಿ ಫ್ರೈ ಮಾಡ್ಕೊಂಡೆ
ಹ್ಮ್
ಮ್ಯಾರಿನೇಟು ಮಾಡ್ಬೋದು ಅದು ಚೆನ್ನಾಗಿರುತ್ತೆ
ಹ್ಮ್
ನೀವ ಹೆಂಗ ಮಾಡ್ತೀರಾ
ನಾನಾ ಯೂಟ್ಯೂಬ ಅಲ್ಲಿ ಯಾವ ರ ಸಿಪ್ಪಿ ಬರುತ್ತೋ ಅದನ್ನ ನೋಡ್ಕೊಂಡ್ ಮಾಡ್ತೀನಿ
ಹೌದಾ ಮತ್ತೆ ನೀವ್ ನ ಹೊತ್ತಿ ಎಲ್ಲೆಲ್ ಟ್ರಿಪ್ ಹೋಗಿದ್ರಿ ಹ್ಮ್ ಹಾ ಹೇಳಿ ಒಂಸತಿ ಮಾಡ್ದಾಗ
ಒಂದ್ಸತಿ ಮಾಡಿದಾಗ ಚಿಕನ್ ಪುಲ್ಲು ಉಪ್ಪು ಖಾರ ಮತ್ತೆ ಅದು ಇದು ಮಸಾಲೆ ಹಾಕಿ ಮೊಸರಾಕಿ ಮ್ಯಾರಿನೇಟ್ ಮಾಡಕ್ ಇಟ್ಟಿದ್ದೆ ಒಂದ್ ನಾಲ್ಕ್ ಅವರು ಮತ್ತೆ ಅಕ್ಕಿಯ ಊರಿಟ್ಟು ಒಂದ್ೆರಡು ಅವರ್ ಬಿಟ್ಟಿದ್ದೆ ಆ ಆಮೇಲೆ ಹ್ಮ ಕುಕ್ಕರ್ರಿಗೆ ಎಣ್ಣೆ ಹಾಕಿ ಚೂರ್ ತುಪ್ಪ ಹಾಕಿ ಅದು ಪಲಾವ್ ಸಾಮಾನು ಮತ್ತೆ ಅದು ಇದು ಕೊಂಡು ಸ್ವಲ್ಪ ಹೊ ಬಾಡಿಸಕೊಂಡು
ಹ್ಮ್
ಆನಿಯನ್ ಹಾಕೊಂಡು ಅತ್ ಸ್ವಲ್ಪ ಬ್ರೌನ್ ಆಗೋರ್ಗೂ ಸೌಟ್ ಮಾಡಿ ಟೊಮೆಟೊ ಹಾಕೊಂಡು ಅಂದ್ರೆ ಟೊಮೆಟೊ ಜ ಜಾಸ್ತಿ ಹಾಕೊಬಾರ್ದು ಚೂರ್ ಹಾಕೊಬೇಕು ಆಮೇಲೆ ಅದನ್ನು ಫುಲ್ಲು ಇದ್ ಮಾಡಿ ಮತ್ತೆ ಊರಿಟ್ಟಿದ್ದ ಚಿಕನ್ ಅದೆಲ್ಲಾ ಹಾಕಿ ಅದು ಸ್ವಲ್ಪತ್ತು ಫುಲ್ ಬೇವ ತರ ಮಾಡ್ಕೊಂಡು ಮತ್ತೆ ಅದಕ್ಕೆ ಬಿರಿಯಾನಿ ಮಸಾಲೆ ಅದು ಇದು ಎಕ್ಸ್ಟ್ರಾ ಮಸಾಲೆಗಳು ಹೂವೆಲ್ಲಾ ಹಾಕಿ ಇನ್ನೊಂದ್ ಕಡೆ ಅಕ್ಕಿನಚೂರ್ ಅರ್ಧಂಬರ್ದ ಬೇಯಿಸಕೊಬೇಕು ಅದಕ್ಕೆ ಎ ಅಕ್ಕಿ ಮತ್ತೆ ಚೂರು ಎಣ್ಣೆ ಎರಡ್ ಮೆಣ್ಸಿನ್ಕಾಯಿ ಅರ್ಧ ನಿಂಬೆಣ್ಣೆಲ್ಲಾ ಹಾಕಿ ಅದಾದ್ಮೇಲೆ ಅದನ್ನ ಚೂರು ನೀರೆಲ್ಲ ಡ್ರೈನ್ ಮಾಡ್ಬಿಟ್ಟು
ಹ್ಮ್
ಮತ್ತೆ ಅದಕ್ಕೆ ಈ ಕುಕ್ಕರ್ ಅಲ್ಲಿ ಹಾಕಿ ದಮ್ ಕಟ್ಟು ತರ ಮಾಡಿದ್ದೆ
ಹೌದಾ ಚೆನ್ನಾಗಿತ್ತಾ ಹೇಗಿತ್ತು ಉಪ್ಪ ಉಪ್ಪೆ ಹಾಕಿಲ್ಲ
ಆಗ್ದೆ ಆಗ್ದೆ
ಹೌದಾ ಮರ್ತೋದ್ರೇನೋ ಅನ್ಕೊಂಡೆ
ಇಲ್ಲ ಇಲ್ಲ ಹಾಕಿದ್ದೆ
ಹೆಂಗ್ ಬಂದತ್ತು ಎಲ್ಲ ಏನ್ ಕಮೆಂಟ್ಸ್ ಕೊಟ್ರು
ಚೆನ್ನಾಗ್ ತಿನ್ನಕ್ ಮುಂಚೆ ಹಾಸ್ಪಿಟಲ್ಸ್ ಸೇರಕ್ಕೆ ಇಷ್ಟ ಇಲ್ಲ ನನಗೆ ಅಂತಂದಿದ್ರು ಆಮೇಲೆ ಎಲ್ಲಾ ಚೆನ್ನಾಗಿದೆ ಅಂತ ಹೇಳಿದ್ರು.
ಹ್ಮ್ ಹೌದಾ ಎಲ್ಲೆಲ್ ಟ್ರಿಪ್ ಹೋಗಿದ್ರಿ ಎಲ್ಲೆಲ್ಲಿೋಗ ಹೋಗಿದ್ದೀರಾ
ನಾನಾ ಕೇರಳ ತಮಿಳ್ನಾಡು ಮತ್ತೆ ಹಂಗೆ ಈ ಕಡೆ ಅಕಡೆ ಗೋವಾ
ಹ್ಮ್
ಕಡೆ ಹೋಗಿದ್ದೀನಿ ಸೌತ್ ಇಂಡಿಯಲ್ ಹೋಗಿದ್ದೀನ ಚೂರು ಚೂರು ಅದು ಜಾಸ್ತಿ ಅಲ್ಲ ದೇವಸ್ಥಾನಗಳೇ ಚೆನ್ನಾಗಿರುತ್ತೆ
ಹೌದಾ
ಈ ಕಡೆ ಇಲ್ಲಿ ಕೊಡೈಕನ್ನದೆ ಎಲ್ಲಾ ಬಚ್ಚಲ್ ಮನೆ ತರಪಾ ಫುಲ್ಲು ಮಳೆ ಚಳಿ ಯಾವಾಗ್ಲೂ
ಹ್ಮ್
ಚೆನ್ನಾಗಿರುತ್ತೆ
ಅದೇ ನಾವು ಊಟಿಗ ಹೋಗೋಣ ಅನ್ಕೋತಾ ಇದ್ದೀವಿ.
ಹ್ಮ್
್ರೆಂಡ್ಸ್ ಎಲ್ಲ ಹ್ಮ್ ಇವಾಗ ವೆದರ್ ಚೆನ್ನಾಗಿರುತ್ತಲ್ವಾ ಟ್ಟಿ ಚಿಕ್ಮಗಳೂರು ಎಲ್ಲಾ ಓಡಾಡ್ಕೊ ಬರೋಣ ನಾವು ವಾರ ವಾರ ಹೋಗ್ತಾ ಇಡ್ರ್ತೀವಿ ಟ್ರಿಪ್ಪು.
ವಾರ ವಾರಾನ ಹೋಗ್ತಿರ್ತೀರಾ
ಹಾ ವೀಕೆಂಡ್ ಸಿಗುತ್ತಲ್ವಾ ಸ್ಯಾಟರ್ಡೇ ಹೋಗಿ ಮಂಡೇ ಬರೋತರ ಟೂ ಡೇಸ್ ಟ್ರಿಪ್ ಮೈಸೂರು ೂರು ಚಾಮರಾಜನಗರ ಅಂತ ದಂಡಿಲಿ ಹೋಗಿದ್ವಿ.
ಹ್ಮ್
ಇಷ್ಟು ನಾರ್ತ್ ಇಂಡಿಯಾಗ ಪ್ಲಾನ್ ಮಾಡ್ತಾ ಇದೀವಿ ರಜದಲ್ಲಿ
ಹಾ ನಾವು ದಾಂಡೇಲಿ ಹೋಗಿದ್ದೀವಿ ನಾವು ಫ್ರೆಂಡ್ಸ್ ಎಲ್ಲಾ ಸಕ್ಕತ್ತಾಗಿರುತ್ತಪ್ಪ ಪ ಅಲ್ಲಿ ನೀರಲ್ಲಿ
ಹ್ಮ್
ಹ್ಮ್
ನೆಕ್ಸ್ಟ್ ಬಾಲಿಗೆ ಹೋಗ್ಬೇಕ ಅಷ್ಟೇನ ಇನ್ನೆಲ್ಲಾ ಮುಗತು ಇಂಡಿಯಾದಲ್ಲು ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಲ್ಲಿ ಎರಡ್ ಪ್ಲೇಸ್ ಇದೆ ಅಷ್ಟೇ ಇನ್ನಲ್ಲಾ ನೋಡಿದ್ದೀನಿ ಒಂದು ಪಂಜಾಬ್ ಪಂಜಾಬ್ ಅಂದ ನೋಡಿಲ್ಲಾ ಅಷ್ಟೆ ಇನ್ನೆಲ್ಲಾ ನೋಡಾಕಿದ್ದೀನಿ.
ಹ್ಮ್ ಒ ಒಂದ್ಸತಿ ನೀವು ಟ್ರಿಪ್ ಹೋಗಕ ಎಷ್ಟ ಖರ್ಚಾಗುತ್ತೆ
ಫ್ಲೈಟ್ ಅಲ್ಲಿ ಹೋದ್ರೆ ಫಿಫ್ಟಿ ಕೆ ಮೇಲ್ ಆಗುತ್ತೆ ಇಲ್ಲ ನೀವು ಫ್ರೀ ಆಧಾರ್ ಅಲ್ಲಿ ಫ್ರೀ ಬಸ್ ಅಲ್ಲಿ ಹೋದ್ರೆ ಝೀರೋ
ಅಲ್ಲ ಫ್ರೀ ಆದರ್ ಬರಿೀ ಕರ್ನಾಟಕದಲ್ಲ ಅಷ್ಟೇ ತಾನೆ
ಅದೇ ಅದೇ ಕರ್ನಾಟಕದಲ್ಲಿ ಓಡಾಡದ್ರೆ ಜಝೀರೋ ಇಲ್ಲ ಹೊರಗಡಿನ ಕೆಲ್ವೊಂದು ಸ್ಟೇಟ್ ಅಲ್ಲಿ ಇದೆಯಲ್ವಾ ತಮಿಳ್ನಾಡಲ್ಲ ಇದೆ ಕೇರಳದಲ್ಲಿದೆ. ನಾರ್ತ್ ಲ್ಲಿ ಇಲ್ಲ ಅಷ್ಟೇ ನಾರ್ತ ಅಲ್ ಅದೇ ನಾರ್ಮಲ್ ಬಸ್ ಟ್ರೈನ್ ಅಲ್ಲಿ ವಿತೌಟ್ ಟಿಕೆಟ್ ಹೋಗ್ಬೋದಲ್ಲಾ ಜೀರೋ ರುಪೀಸ್ ಚಾರ್ಟ
ಹೆಂಗ್ ಅಡ್ಜಸ್ಟ್ ಮಾಡ್ಕೊತೀರಾ ನೀವು
ತವಿ ತಿಂತೀವಿ ಬಿಲ್ ಕೊಡ್ದ ಬರ್ತಿೀವಿ
ಹಂಗ ಅವರ ಮೋಸ್ಟ್ ಸ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಬರ್ತೀರಾ
ಪನ್ನರಿ ಎದೋ ಋಣ ಇರುತ್ತೆ ಅವ್ರ ಮೇಲೆ ಮೋಸ ಅನ್ಬಾರ್ದು ಅದನ್ನ ಋಣ ಇರುತ್ತೆ ಅಷ್ಟೇ ನಾವವು ಋಣಾನ ಎಕ್ಸ್ಚೇಂಜ್ ಮಾಡ್ಕೋತೀವಿ ಅಂದ್ರೆ ಸ್ಟೂಡೆಂಟ್ಸ್ ಅಲ್ವಾ ವಾ ಎವ್ರಿ ವೀಕೆಂಡ್ ಹೋಗ್ತೀವ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ದುಡ್ಡು ಎಲ್ಲಿಂದ ಬರ್ಬೇಕು
ಅದನ್ನೇ ಓ ನೀವಿನ್ನೂ ಸ್ಟೂಡೆಂಟ ಜಾಬ್ ಮಾಡ್ತಿಲ್ವಾ
ಇಲ್ಲ ಅಂದೆ ಸ್ಟೂಡೆಂಟ್ ನಾನ ಇನ್ನು
ಹ್ಮ್
ನೀವೇನ್ ಜಾಬ್ ಮಾಡ್ತಾದೀರಾ
ಹ್ಮ್
ನೀವ ಏನ್ ಜಾಬ್ ಮಾಡ್ತಾ ಇದಿದ್ದೀರಾ
ನಾನ ಅಂತ ಹೇಳ್ಕೊಳೋಂತದ್ದೇನಿಲ್ಲ ಸುಮ್ನೆ ಹಂಗೆ ವರ್ಕ್ ಫ್ರ್ ಹೋಮ್
ಹೌದಾ ಏನ್ ಏನ್ ಓಡಿದೀರಾ ನಾನು ಆಕ್ಚಲಿ ಎಂಬಿಬಿಎಸ್ ತರ್ಡ್ ಇಯರ್
ಓ ಮೆಡಿಕಲ್ ಮಾಡ್ತಿದ್ದೀರಾ
ಹೌದು ಅಂದ್ರೆ ಮೆರಿಟ್ ಶೀಟ್ ನಂದು ಒಂದೇ ಒಂದೇ ಫಸ್ಟ್ ಅಟೆಂಪ್ಟಗಾನೇ ಸಿಕ್ಬಿಡ್ತು
ಹ್ಮ್
ನಂಗ ಇಷ್ಟ ಇರ್ಲಿಲ್ಲ ಬಟ್ ಏನ್ ಮಾಡೋದು ಸೀಟ್ ಸಿಕ್ಕಿದೆ ಓದ ಓದು ಅಂದ್ರು ಬಟ್ ನಂಗ ಇದೆಲ್ಲಾ ಇಷ್ಟಾನೇ ಇಲ್ಲ ಬಿ ಬಿ ಎಸ್ ಅವೆಲ್ಲ ಇಂಟ್ರೆಸ್ಟ್ ಎಲ್ಲ ಫೋರ್ಸ್ಫುಲಿ ಬತಾ
ಅಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕೋರ್ಸ್ ಎಲ್ಲಾ ಕ್ರ್ಯಾಕ್ ಮಾಡೋದ್ ಕಷ್ಟ ಅಲ್ವಾ
ಇಲ್ಲ ಏನ್ ಮಾಡೋದು ದೇವ್ರು ಅಷ್ಟ್ ಟ್ಯಾಲೆಂಟ್ ಕೊಟ್ಬಿಟ್ಟಿದ್ದಾರೆ ಐ ಎಮ್ ಟ್ಯಾಲೆಂಟ್ ಸಿಕ್ತೆ ಸ ಆಗ್ಬಿಟ್ಟಿದೆ
ಹ್ಮ್
ಹ್ಮ್ ಹ್ಮ್ ಅಂದೆ ನನ್ ಬೇರೆ ಬಿಸ್ನೆಸ್ ಮಾಡೋಕ್ ಇಷ್ಟ ಅಂದ್ರೆ ನಮ್ ಮನೆಯಲ್ಲಿ ಎ ಬಿ ಬಿ ಎಸ್ ಮಾಡು ಅಂತ ಮಾಡಿಸ್ತಾ ಇದಾರೆ
ಹ್ಮ್
ನೀವೇನ್ ಡಿಗ್ರಿ ಮಾಡ್ಕೊಂಡಿದ್ದೀರಾ
ನಾನ್ ಫ್ಯಾಷನ್ ಡಿಸೈನಿಂಗ್ ಮುಗಿಸ್ದೆ
ಹಾ
ಅದೇ ಈಗ ಮನೇೆಯಲ್ಲಿ ಸುಮ್ನೆ ಹಂಗೆ ಹಿಂಗೆ ಅದು ಇದು ಡಿಸೈನ್ ಟ್ರೈ ಮಾಡ್ತಿದ್ದೀನಿ ನೆಕ್ಸ್ಟ್ ಎಲ್ಲಾದ್ರೂ ಜಾಯಿ್ನ್ ಆಗುವ ಅಂತ
ನನಗ್ ಯಾವನಾದ ಡ್ರೆಸ್ ಡಿಸೈನ್ ಮಾಡ್ಕೊಡಿಲ್ಲ
ಹ್ಮ್ ಯಾವ್ ತರ ಬೇಕು ಅಂತ ಹೇಳಿದ್ರೆ ಟ್ರೈ ಮಾಡ್ಬೋದು
ನನ್ಗೆ ಮ್ಯಾಕ್ಸಿ ಡ್ರೆಸ್ ಟೈಪ್ ಟೈಪ್
ಹ್ಮ್ ಮಾಡುವ ಬಿಡಿ
ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಾಯ್ತು ಧನ್ಯವಾದಗಳು